ಹಲೋ
ಹಾ ಏನ್ ಮಾಡ ಆತಿ
ನಾನ್ ಇನ್ನಾ ಆಫೀಸ್ ನಾಗ್ ಅದೇನ್ ನೋಡ ನೀನ್ ಏನ್ ಮಾಡತೀ
ನಾನು ಈಗೆಲ್ಲಾ ಜಸ್ಟ್ ಎಲ್ಲಾ ಕೆಲ್ಸ ಮುಗಿತ
ಹ್ಮ್
ಈಗ ಕುಂತಿದ್ದೆ ನಾನು
ಹೌದಾ ನಾಷ್ಟ ಏನ್ ಮಾಡಿ
ನಾಷ್ಟ ಇವತ್ತು ದೋಸೆ ಮಾಡಿದ್ವಿ ದೋಸೆ ಆಮೇಲೆ ಹಸಿರು ಕಲರ್ ಬಟಾಟಿ ಪಲ್ಲೆ ಚಟ್ನಿ ಮಾಡಿದ್ದೆ ನಾಷ್ಟ ಮಾಡಿದ್ವಿ ಹ್ಮ್ ಹ್ಮ್ ನೀನ್ ನಾಷ್ಟ ಮಾಡಿದ್ದಿ
ಅವಲಕ್ಕಿ ಮಾಡಿದ್ದೇನ ನಾಷ್ಟ
ಹ್ಮ್ ಹ್ಮ್ ಹ್ಮ್ ಮತ್ತ ಡಬ್ಬಿ ಏನ್ ಕಟ್ಕೊಂಬಂದಿ
ಡಬ್ಬಿರೊಟ್ಟಿ ಕಡ್ಕೊಂಡ್ ಬಂದಿನಿ ಆಲೂಗಡ್ಡೆ ಪಲ್ಲೆ ಕಟ್ಕೊಂಡು ಬಂದೀನಿ ಮಸಾಲಾ ರೈಸ್ ಕಟ್ಕೊಂಡ್ ಬ
ಬೆಳಿಗ್ಗೆ ಜಲ್ದಿ ಬಿಡ್ಬೇಕು ನೀವು ಮನ ಎಲ್ಲಾ ರೆಡಿಯಾಗಿ
ಹ್ಮ ಒಂಬತ್ತು ಗಂಟೆ ಬಿಟ್ಟಿರ್ತೇಲ್ಲಿ
ಹ್ಮ್
ಒಂಬತ್ತು ಸ್ಟಾರ್ಟ್ ಆಗಿುತ್ತ ಅಪೇಕ್ಷೆ
ಹಾ
ಮು ಎೂತ್ತೆ ಎಂಟ ವರೆೋಡ್ತ
ಬಸ್ ಎಲ್ಲಾ ಸಿಕ್ತಾವ ಬಸ್ ಎಲ್ಲಾ ಅನ್ಕೂಲ ಅದಾವ ನಿಮ್ಗ್ ಊರ್ಗ್ ಹೋಗಕಲ್ಲ
ಬಸ್ಸನ್ ಸೌಲಭ್ಯ ಇತೀರಾಂಟ ಮೂರ ಬಸ್ ಅಷ್ಟೇ ಇರ್ತ ತಗ ಬಸ್ ಟೈಮ ಇ ಬರ್ತಿ
ಹ್ಮ್
ಮ ಸ್ವಲ್ಪ ಭಾಳ ಪ್ರಾಬ್ಲಮ್ ಆಗ್
ಹ್ಮ್ ಬಂಗಂದ್ರನ ಬೇಜಾರ ಆಕೇತಿ ಮತ್ತ ಸಾಯಂಕಾಲ ಮಠ ಎಲ್ಲಾ ಆಫೀಸ್ನಗ ಇರುದು ಮತ್ತತ್ ಬಸ್ ಸಿಗ್ಲಿಲ್ಲ ಅಂದ್ರ ವೇಟ್ ಮಾಡಿ ಮನಗ್ ಹೋಗ ಕುಡ್ದ ಬೇಜಾರ ಆಗಬಿಡ್ತೇತಿ
ಬಾಳ್ ಬೇಜಾರೈತಿಂಗಂತ್ರ ನಮ್ದ್ ಆಫೀಸ ವರ್ಕ್ ಜಾಸ್ತಿ ಇರಲ್ಲಾ ಈಗ ನಾವ್ ಬಸ್ಸಿಗೆ ಕಾದ ಕಾದಲ್ವ ಬಸ್ ಶ ಬ ಪ್ರಬಲ ಆ ಇರಿ ಬಸ ಬನ್ನ ಬಸ್ ಇರುವ ಮೂರು ಹಸು ಮದೊಳಗೆ ಮಕ್ಕಳಂದ್ರು ಆ ಊರ ಹೇಳಿಗೆ ಮದ ಹದೆ ಅಕಂತ ಒಂದು ಬರ್ಸ ಮಂದಿ ಮೂರ್ ಬಸ್ಸಿನ ಮಂದಿ ಹಕ್ಬಿಟ್ರಪ್ಪಾರ ಅವ್ರದ ಬೇಕ ಡ್ರೈವರ್ ಕಂಡಕ್ಟರ್
ಹೌದಾ ಮತ್ತ ಬಸ್ಸಿಂದ ವೇಟ ಹಿಡ್ಕೊಣ ಕಾಲಿಕರ ಮತ್ತ ಏನ್ ಮಾಡ್ಬೇಕ ಹಂಗ ಹತ್ತದ ಹತ್ತದ ಎಲ್ಲಾ ಮಾಡಿದ ದು ಶಾಡದು ಎಲ್ಲಾ ಮಾಡಿದ್ರ ಅಂದ್ರ ಮೈಕೈಿ ಎಲ್ಲಾ ನೂ ಆಗ್ಬಿಡ್ತೈತಿ ಮತ್ತು
ಹ ಕೇಕ್ ಮತ ಎಷ್ಟೋ ಜನರು ಕೈ ಮುಡ್ಕೊಂಡಾರ ಕಾಲ್ ಮುಡ್ಕೊಂಡಾರ ಎಷ್ಟೋ ಜನ ಸತ್ತಾರು ಬಸ್ಸ ಸಂಬಂಧಲ್ ಯಕ ಸಿಕ್ಕ ಸಿಕ್ಕ ಮತ್ತೆ ಜಗನ ಇ ಬ ಹ ಹತ್ತಕೋಡ್ಬ ಬಿಡ್ತಾರಾ ಮತ್ತ ಅದ ತ ದ್ರ ಚಸ್ ತಡ್ಕೊಬೇಕು ಆಂಗ್ಯಲೆ ಅ ಬಂದದು ಮತ್ತ ಬರ್ಸ್ ಬ್ಯಾಲೆನ್ಸ್ ಸಿಗ್ಬೇಕಲ್ಲ ಮತ್ತೆ ಡ್ರೈವರಿಗೆ ಮತ್ತೆ ಬಿದ್ದು ಬಿಡ್ತಾರೆ ಕೆಳಗೆ ಎಷ್ಟಂತ ಹೇಳಿ ಇರಬೇಕ ಅವರುರು
ಹ್ಮ್ ಮತ್ತತ್ ಅದ್ ಆಮೇಲೆ ಬಸ್ ಕಂಡಕ್ಟರ್ ಅವ್ರನ್ನ ಹತ್ರರ್ಸ್ಕೊಲಿಕ್ರ ಕಂಡಕ್ಟರ್ ಗೋಳಿಗೆ ಹೊಡ್ಯಾಕ್ ಹೋಗ್ತ ತರ ಹಗೆಲ್ಲ ಹ್ಮ್ ಹ ಹಂಗೆಲ್ಲಾ ಜನ ಇತ ಮಾಡ್ತ ತರ
ಏನಾಯು ಇಲ್ಲದ್ರ ಸಿದ್ದರಾಮಯ್ಯ ಪ್ರೀ ಭಾಷ ಮನ್ ಮಾಡಡಾನ ಯಾರಗ ಮಾಡ
ಹ್ಮ್ ಹ್ಮ್ ಯಾಕಂದ್ರ ಅಷ್ಟ ಅವರು ಫ್ರೀ ಮಾಡಿದ್ರ ಅಷ್ಟ ಬಸ್ಸಿಂದ ಫೆಸಿಲಿಟಿ ಇಡ್ಬೇಕಿತ್ತು ಗೋರ್ಮೆಂಟ್ ಅವ್ರ
ಹ್ಮ್ ಬರ್ಷ ಇಲ್ಲ ಆಮೇಲೆ ಎ ಹ್ಮ್ ಹೇಳ
ಯಾಕಂದ್ರ ಎಷ್ಟು ಜನ ವೇಟ್ ಮಾಡ್ತಾರ ಬಸ್ಸಿಗೆ ಎಲ್ಲೋ ಅರ್ಜೆಂಟ್ ಹೋಗುದಿರ್ತೈತಿ ನಮ್ಮಂತವ್ರಗ ಏನೋ ಸ್ವಲ್ಪ ಅರ್ಧ ತಾಸೆ ಕಡಿಮೆ ನಡಿತತಿ ನಿಮ್ಮಂತವ್ರ ಕೆಲ್ಸಕ್ ಹೋಗೋರಲ್ಲ ನೀವು್ ಕರೆಕ್ಟ್ ಟೈಮಿಗೆ ಹೋಗುದಿರ್ತೈತಿ ನಿಮ್ಗ ಇಲ್ಲೇ ಬಸ್ಿಂದ ಸ್ವಲ್ಪ ಲೇಟ್ ಆತಂದ್ರೆ ಆಫೀಸ್ನ್ ಹೆಂಗೆ ನಿಮಗೆ ಇದು ಮಾಡ್ತಾರೆ
ಹೌದಾ ಹಂಗ ಆಗತ್ತ ಈಗ ಆಮೇಲೆ ಸಾಕ ಹಾಗ ಹೋಗ್ಬಿಡ ನಮ್ ಹತ್ರರು ಬಾಷೆ ಕೆಲ್ಸಾನಭ್ಯಾಸ ಆ ಹೋಗ್ಬಿಟ್ಟೆ ನ ಜಮನ್
ಹ್ಮ್
ಆಮೇಲೆ ನೀವೇನೋ ಗ್ಲೌಸ್ ಬಲಿತಾರ ಅಂತ ಹೇಳಿ ಕೇಳಿದ್ರಿ ಬ್ಲೌಸ್ ಯಾವಾವ ಡಿಸೈನ್ ಹೇತಿ ಅಂತ ಎಷ್ಟುದ ಆಗ್ತ ಹಂತೀವಿ
ಹ ನಾ ಎಲ್ಲಾ ತರ ಬ್ಲೌಸ್ ಹೊಲಿತೇನೆ ಕುಚ್ಚ ಸೀರೆ ಕುಚ್ಚು ಕಟ್ತೇನೆ ಆಮೇಲೆ ಸಣ್ಣ ಹುಡುಗರು ಫ್ರಾಕ್ ಹೊಲಿತೇನೆ ದೊಡ್ಡೋರಗಿ ಫ್ರಾಕ್ ಲಂಗ ಲಂಗಧವನಿ ಅಂತಾರಲ್ಲಾ ಹಂಗ ಬ್ಲೌಸ್ ಹೊಲಿತೇನೆ ಎಲ್ಲಾ ಅಷ್ಟೇ ಹೊಲಿತೇನೆ
ಹೌದಾ ಎಷ್ಟ ಎಷ್ಟು ಅಮೌಂಟ್ಸ್ ಬಂತೀವಿ ಯಾರ ಇಸಕ್ಕ
ಒಂದ್ ಸಾದಾ ಬ್ಲೌಸಗಾದ್ರ ಮುನ್ನೂ ರೂಪಾಯಿ ತಗೋತೇವಿ ಲೈನಿಂಗ್ ಹಾಕ್ಲಿಲ್ಲದ ಲೈನಂಗ ಹಾಯಕ ಹೊಲ ಅದ ಐದ್ನೂರ್ ರೂಪಾಯಿ ತಗೋತೇವಿ ಆಮೇಲೆ ನಿಮಗ್ ಡಿಸೈನ್ ಬೇಕಂದ್ರ ನೀವು ಮೊಬೈಲ್ ನಗ ಡಿಸೈನ್ ನೋಡಿ ಹೊಲಸ್ಕೋತೇನೆ ಅಂದ್ರ ಮ ಅದ್ರದ್ದ ರೇಟ್ ಬೇರೆ ಇಂಗ ಎಲ್ಲಾ ಅಾವ ನೀವು ಹೆಂಗ ಸೆಲೆಕ್ಟ್ ಮಾಡ್ತೀರಲ್ಲ ಡಿಸೈನ್ ಆ ತರ ಅದ್ರದ್ದ ರೇಟ್ ಇರ್ತತಿ
ಹೌದು ಅಂದ್ರೆ ಸಾರಿ ಕುಚ್ಚು ಕಟ್ಟ ಸನಂತ ಅಲ್ಲ ಅಂದ್ರೆ ಯಾವ ಟೈಪ್ ಅಂದ್ರೆ ಹಗ ಉ್ಣನಂತ ಅಂತಾರಲ್ಲ ಸುಜ್ಯನ ಹೇಳಿದರು ಏನ ಇವ ಹಂಗ ಕೈಲಿ ದಾರ ತಗೊಂಡ್ ಕಟ್ತಾರಲ್ಲ
ಹ್ಮ್ ಎರಡೂ ಹೆಣಿತೇವಿ ಈಗ ಬರೇ ಕುಚ್ಚು ಕಟ್ಟ ಟದ ಆದ್ರ ಅದಕ್ಕೇನ್ ಬಾಳ ಟೈಮಿಂಗ್ ಹಿಡಿದಿಲ್ಲ ಅದು ಒಂದು ಒಂದು ಎರಡು ಮೂರು ಅವರು ಅಂದ್ರೆ ಒಂದ್ ಸೀರಿ ಮುಗಿದ್ ಬಿಡ್ತೈತೆ ಮತ್ತ ಇ ಕ್ರೋಷ್ಯಾ ಅದಂದ್ರ ಇದದು ಸ್ವಲ್ಪಷ ಹಾಕ್ಬೇಕಲ್ಲ ನಾ್ ಸುಜನ್ ಹಿ ಹಾಗೆ ಹಾಕುದಂದ್ರ ಸ್ವಲ್ಪ ಟ್ಯಾಂಗ್ ಹಿಡಚೈತರ್
ಹ್ಮ್ ಅಂದ್ರೆ ನೀವು ಒಂದ ಕ್ಲೌಸ್ ಎಷ್ಟ್ ದಿನಕ್ಕೆ ಮುಗಿಸತೀರಿ
ಒಂದ್ ಬ್ಲೌಸ್ ನ ಏನ ದಿನಕ್ಕ ಒಂದ ಹಂಗ ಏನು ಡಿಸೈನ್ ಅದು ಇರ್ಲಿಲ್ಪಾ ಅಂದ್ರ ಸಾದಾ ಇದ್ದು ಅಂದ್ರ ಮೂರು ನಾಕು ಬ್ಲೌಸ್ ಹಾಕವ ರಾತ್ರಿನ ಕಟ್ ಮಾಡಿ ಇಟ್ಕೊಂಡಿರ್ತೇವಿ ಬೆಳಿಗ್ ಎಲ್ಲಾ ಕೆಲ್ಸ ಮುಗಿಸ್ ಕೂತೀವಿ ಅಂದ್ರೆ ಸಾಯಂಕಾಲ ಮಠ ಮೂರ್ ಪ್ರರ್ಣಾಗಲಜ ಅಕವು
ಹೌದು ಹ್ಮ ಅ ಲಾಭ ಆಕತ
ಹಾ ಐತಿ ಸ್ಟಿಚ್ ಮಾಡಿ ಅದ್ರಾಗು ಲಾಭ ಐತೆ ಒಲದ್ರಾಗುನು ಎಲ್ಲಾ ನಮಗ್ ಮೇನ್ ಏನ್ ಬೇಕಪ್ಪಾ ಅಂದ್ರ ಕಟಿಂಗ್ ಕರೆಕ್ಟ್ ಇರ್ಬೇಕ ಕಟಿಂಗ್ ಕರೆಕ್ಟ್ ಐತ್ ಅಂದ್ರ ಫಿಟಿಂಗ್ ಕರೆಕ್ಟ್ ಹೊಲೆಯ ನ ಹೆಂಗೋ ಹೊಲತ್ತೇವೆ ಎಲ್ಲಾ ಕಟಿಂಗ್ ಇದ್ದಿದ್ದ ಕಟಿಂಗ್ ಫ್ರೀ ಇದು ಚಂದಾಗ ನೀಟಾಗಿ ಕಟ್ ಮಾಡ್ಬಿಟ್ರೆ ಅವ್ರ ಫಿಟಿಂಗ್ ಟೈಪ್ ಬ್ಲೌಸ್ ಕರೆಕ್ಟ್ ತ ಕೂಡ್ತವು
ಹ್ಮ್
ಹ್ಮ್
ಅಂದ್ರೆ ಇದು ಪಿಕೋಪಾಲ್ ಅಂತಾರಲ್ಲ ಅದನ್ನು ಮಾಡ್ತೀರ
ಹಾ ಅದ್ನು ಮಾಡ್ತೇವೆ ನಾವವು ಸಾರಿಗೆ ಪಿಕ್ಕು ಫಾಲ್ ಮಾಡ್ತೇವಿ ನಾವು ಫಾಲ್ ತಂದ ನೀರಾಗ ಹಾಕಿ ಅದನ್ನ ಎಲ್ಲಾ ಇಸ್ತ್ರಿ ಮಾಡಿ ಮಾಡಿ ಐರನ್ ಮಾಡಿ ನಾವ್ ಅವ್ರಿಗೆ ಹಚ್ಕೊಡ ಹಂಡ್ರೆಡ್ ರುಪೀಸ್ ತೊಂತೇವಿ
ಹ್ಮ್ ಅಂದ್ರ ಲಾಡು
ಹ್ಮ್ ಯಾಕಂದ್ರ ನಮ್ಗೂ ನಮ್ ಗೂ ನಾವು ಫಾಲ್ ತೊಂಬರ್ಬೇಕಲ್ಲ ದ ದಾರಾ ತೊಂಬರ್ಬೇಕು ಆಮೇಲೆ ಕುಂತದಕ್ಕ ತಳಗ ಏನ ಪಿಕೋ ಹಾಕ್ಬಿಡ್ತೇವಿ ಮ್ಯಾಲಿಂದೆಲ್ಲಾ ಕೈಲೆ ಹೊಲಿಗೆ ಹಾಕ್ಬೇಕಲ್ಲ
ಹ್ಮ
ಅದು ಒಂದರ್ಧ ತಾಸ ಅದು ಹಿಂಗ ಆಕೇತಿ ಹಾಕಾಕ
ಹೌದ
ಹ್ಮ್ ಮತ್ತ ನಿಂದ ಯಾರಾರ ಫ್ರೆಂಡ್ಸ್ ಸರ್ಕಲ್ನ್ಯಗ ಅದು ಇದ್ರ ಹೇಳ ಸ್ವಲ್ಪ ನಮಗೂ ಬರ್ಲಿ ಹಿಂಗ ನಾನು ಸ್ಟಿಚ್ ಮಾಡಕೊಡ್ತೇನಿ
ಹ್ಮ್ ಹ್ಮ್ ನನ್ನವ ಒಂದೆ ಒಂದ್ ಏಳೆಟು ಬ್ಲೌಸ್ ಅದವಾ ತಡಿ ತಗೊಂಡ್ ಬರ್ತೇನಿ ಈ ಸಂಡೆ ತಗೊಂದ್ ಬಂದಿ ಅಂದ್ರ ಕೊಡ್ತ ತೆನಿ ಹೊಲಿ ಅಂತಿ ಹಂಗೇನರ ನ ಸರಿ ಅನಸ್ತ ಅಂದ್ರ ನಮ್ ಫ್ರೆಂಡ್ಸ್ಗೂ ಅದು ಹೇಳ್ತೆ ಹೇಳ್ತೆನಿ ಅವರು ತಗೊ ಬಂದ ಕೊಡ್ತಾರ
ಹಾ ಹಾ ಅದ ನೀ ಹೇಳ ಅವ್ರಿಗೆ
ಹ್ಮ್
ಅವರು ನೋಡ್ ಫಸ್ಟ್ ಒಂದ ಟ್ರಯಲ್ ಹಾಕ್ರಿ ಟ್ರಾಯಲ್ ಹಾಕಿ ಕಿ ನೋಡ್ರಿ ನೀವು ಪರ್ಫೆಕ್ಟ್ ಅದು ಎಲ್ಲಾ ಕುಂತಂದ್ರ ಎಲ್ಲಾ ಹಾಕೊನಕಡ್ಡಿ ಇಲ್ಲಾ ನೀಟ್ ಐತಿ ಅಂತಂದ್ರ ನೀವು ಮತ್ತೆ ಕೊಡ್ಬೋದು ನಂಗ
ಹ್ಮ್ ಅದ್ನ್ನ ಹೇಳ್ತೆನಿ ತಡಿ
ಹ್ಮ್ ಹ್ಮ್
ಮಾಡದ ಆಮೇಲೆ ಅಂದ್ರ ನೀವು ಹ ಕಲತ್ರೀ ಟೇಲರಿಂಗದ್ದ
ನಾವು ಅಂದ್ರ ನಮ್ಮ ಮಾಮರ ಒಬ್ರು ಅರಿಬಿ ಹೊಲಿತಿದ್ರು ಅವರು ಎಲ್ಲಾ ಮದ್ಲು ಬ್ಲೌಸ್ ಅದು ಎಲ್ಲಾ ಹೊಲಿತಿದರು ಅವ್ರ ಅವರು ನಾವ ಅವ ಅವ್ರ ಮನೆ ಕಡೆ ನಾವ್ ಹೋಕ್ಕಿದ್ವಿ ಯಾಕಂದ್ರ ಸಣ್ಣೋರ್ ಇದ್ದಾಗ ಅಲ್ಲೇ ಬೆಳ್ದೇವ ನಾವ್ ಜಾಸ್ತಿ ನಮ್ಮ ಮಾಮಾರ್ ಮನಯಾಗನ ಹಂಗಾಗಿ ಅವರು ಹೊಲೆದು ಕಟಿಂಗು ಬರೇ ಇದನ್ನ ನೋಡ್ತಿದ್ದೆ ನಾನ ಅವರು ಹೆಂಗ್ ಕಟ್ ಮಾಡ್ತಾರ ಯಾವ ಬ್ಲೌಸಿಗೆ ಯಾವ ಮೆಜರ್ಮೆಂಟ್ ತಗೊತಾರ ಹೆಂಗ್ ಹೊಲಿತಾರಾ ಅಂತ ಹೇಳಿ ಎಲ್ಲ ಎಲ್ಲಾ ಅವ್ರರು ಕಟಿಂಗ್ ಮಾಡೋ ಮುಂದ್ ಅವ್ರದ್ದ ನೋಡ್ಕೋತಿದ್ ನಾನ ನೋಡ್ಕೊಂಡ್ ನೋಡ್ ಕೊಂಡ ಸ್ವಲ್ಪ ನಾನ ಟ್ರೈ ಮಾಡ್ಕೊಂಡೆ ನನ್ ಬ್ಲೌಸ್ ಒಂದ್ಸಲ ಆಕೆ ಆಡ್ತು ಒಂದ್ಸಲ ಸರಿ ಆಗ್ಲಿಲ್ಲ ಹಿಂಗ ಮಾಡ ಮಾಡ ಒಂದ್ ಮೂ ನಾಲ್ಕು ಬ್ಲೌಸ್ ಸರಿ ಆಗ್ಲಿಲ್ಲವು ಆಮೇಲೆ ಮತ್ತ ನ ಮಾಮಾರ್ಗೆ ಕೇಳಿದ್ದೆ ನಾನು ಹೆಂಗ ಕಟ್ ಮಾಡ್ಬೇಕು ಮಾಾಮಾ ನನ್ನ ಅಳತಿ ಆದ್ರ ಅಂಂತ ಹೇಳಿ ಎಲ್ಲಾ ಹೇಳಿದೆ ನಿನ್್ ಅಳತಿಗ ಆದ್ರ ಇಷ್ಟ ಮೆಜರ್ಮೆಂಟ್ ತಗೋ ನೀನ್ ಹಿಂಗ್ ಕಟ್ ಮಾಡು ಹಿಂಗ್ ಹೊಲಿ ಹಿಂಗ್ ಫಿಟಿಂಗ್ ಹಿಡಿ ಅಂತ ಹೇಳಿ ಅವ್ರೆಲ್ಲಾ ಹೇಳ್ಕೊಟ್ರು ಅವ್ರಲ್ಲಾ ಹೇಳ್ಕೊಟ್ಟ ಇಂದ ಒನ್ಸ ಸಲಾ ಅವ್ರು ಹೇಳ್ಕೊಟ್ಟಂಗ ಹೊಲದೇ ನಾನು ಹೊಲದಿಂದ ಅದೆಲ್ಲಸ ಸರಿ ಆತ ನಂದ ಆಮೇಲೆ ನಾನು ನಾನ ಅಷ್ಟ ಹೊಲ್ಕೋತಿದ್ದೆ ಫಸ್ಟ್ ಯಾರು ಹೊಲ್ಕೊಡ್ತಿದ್ದಿಲ್ಲ ಆಮೇಲೆ ಎಲ್ಲಾ ಕಡೆ ಕೆೇಳಾ ಕುಂಂತರ ನಿ್ ಬ್ಲೌಸ್ ಚಂದ ಅಕ್ಕವ ಯಾರ್ ಕಡೆ ಒಲ್ಲ ಎಲ್ಲಿ ಕೊಡ್ತಿ ಅಂತೇಳಿ ಇಲ್ಲಾ ನಾನು ನಾನ ಹೊಲ್ಕೋತೇವ್ರಿ ಅಂಟಿ ಅಂತ ಎಲ್ಲಾ ಹೇಳ್ತಿದ್ದೆ ಹಂಗಾರ ನಮ್ಮ ಹೊಲ್ ಕೊಡ ಒನ್ ಟ್ರೈ ಮಾಡ ಅಂತ ಹೇಳಿ ಎಲ್ಲಾ ಕೊಡಕ್ ಸ್ಟಾರ್ಟ್ ಮಾಡಿದ್ರ ಆಮೇಲೆ ಅವರು ರು ಎಲ್ಲಾ ಹೊಲ್ ಕೊಟ್ಟೆ ಒಂದ್ ಸ್ವಲ್ಪ ಸ್ಲ್ಪ ಅವರು ಇದು ಆಗಲಿಲ್ಲ ಅವಿಗೆ ಸರಿ ಆಗಲಿಲ್ಲ ಆಮೇಲೆ ಅವ್ರು ಏನಂದ್ರೆ ಮತ್ತು ಒಂದ ಬ್ಲೌಸಿಗೆ ಯಾಕೆ ನಿಂದಿರಿಸ್ತಿ ಮತ್ತು ಹೊಲ ನೀನು ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಅಂತಥೇಳಿ ಎಲ್ಲ ಹೇಳಕಂತರೆ ಮತ್ತ ಒಂದು ಒಂದ್ಸಲ ಕಟಿಂಗಿಗೆ ಹಿಂಗ್ ಕಟ್ ಮಾಡ್ಕೊತಿದ್ದೆ ಮತ್ತೊಂದ್ಸಲಲ್ ಬೇರೆ ಕಟಿಂಗ್ ಮಾಡ್ಕೊತಿದ್ದೆ ಹಂಗ ಮಾಡಿ ಮಾಡಿ ಅವ ಅವಿಗೆ ಪಫರ್ಫೆಕ್ಟ್ ಆಗುವಂಗ ಕಟಿಂಗ್ ಕಟ್ ಮಾಡ ಕುಂತೆ ಹಂಗಾಗಿ ಈಗ ಕಷ್ಟ ಕಮರ್ ಕಾಯ್ ಆಗಿಬಿಟ್ಟಾರ ಅವ್ರ ಈಗ ನನ್ ಕಡೆನ ಬೇರೆ ಎಲ್ಲಿ ಹೊಲ್ಸಂಗಿಲ್ಲ ಹ್ಮ್
ಅಂದ್ರೆ ಎಷ್ಟು ವರ್ಷದಿಂದ ನೀನ ಸ್ಟಾರ್ಟ್ ಮಾಡಿದ್ದೇನೆ
ನಾ ನೀಗ ಏನಿಲ್ಲ ಒಂದು ಅಂದ್ರು ಒಂದು ಹತ್ ವರ್ಷ ಆಗಕ್ ಬಂತ ಈಗ ನಾ ಟ ಟೇಲರಿಂಗ್ ಮಾಡಕುಂತ
ಹ್ಮ್ ಚಲೋ ಬಿಡ್ಬ ಅಂದ್ರ ಒಂದ ಏನೋ ಕೆಲಸದಾಗ ಹತ್ಕಿ ಕಾಲಿ ಕುಂದರು ಓಕನ್ಸಲ ಹ್ಮ
ಅದ ಒಂದ ಏನೋ ಈಗ ಬರೀ ಮನ್ಯಾಗ ಕುಂತ್ರ ಆಲಸ್ತನ ಬರ್ತೈತಿ ಏನೋ ಇದ ಆಾಗುದಿಲ್ಲ ನಮ್ದ ನಾವ ದುಡ್ಕೊಂಡ್ ನಮ ನಾವ ಖರ್ಚ ತಕೊಂಡ್ವಿ ಅಂದ್ರ ನಮ್ಗೂ ಸ್ವಲ್ಪ ಇದ ಹಾಕೇತಿ ಅಂತ ಹೇಳಿ ಖರ್ಚ ತಕೊಂಡಿದ ಹೊಲ ಹೊಲದ್ರೆ ನಮಗೂ ಇಷ್ಟಾರ ಅಮೌಂಟ್ ಬರ್ತೈತೆ ಮನ್ಯಾಗೆ ಕಾಲಿ ಕುಂತತ್ ಮಧ್ಯಾಹನದಾಗೆಲ್ಲ ಫ್ರೀ ಇರ್ತೀವಿ ಮತ್ತ ಅದ ಫ್ರೀ ಟೈಮ್ ದಾಗ ಅದ್ನ್ನ ಕಟಿಂಗ್ ಮಾಡಿ
ಹ್ಮ್ ಹೌದ ಅಂದ್ರೆ ನಿಮ್ಮ ಮನ ನೀ ಒ ಒಬ್ರ ಹೊಲಿತೀರಾನ್ನ ಮತ್ ಹೊಲಿತಾರ
ಇಲ್ಲಿಿಲ್ಲ ನಾನಾ ಒಬ್ಬೆ ಸ್ಟಿಚಿಂಗ್ ನಾನ ಮೊದ್ಲ ರಾಟಿ ನಮ್ಮಲ್ಲಿ ಇದ್ದಿದ್ದಿಲ್ಲ ನಾನು ಹೊಲೆಯದ್ ನೋಡಿ ನಮ್ಮ ಅಮಾರ ಒಂದ ರಾಟಿ ಕೊಡ್ಸಿದ್ರದನ್ನ ಮೊದ್ಲ ನಮ್ಮ ಮನೆಯವರು ಸ್ವಲ್ಪ ಕೊಡ್ಸಿದ್ರ ಅದ ಸ್ವಲ್ಪ ಹಳೇದಿತ್ತ ರಿಪೇರಿ ಇತ್ತದ ಆಮೇಲೆ ನಮ್ಮ ಮಕ್ಕಳು ಸಣ್ಣ ಇದ್ದು ಅವ ಏನಾರ ಮಾಡಕ ಕೆಡಸ ಬಿಿಡ್ತಿದ್ದವು ಆಮೇಲೆ ಅದ ಕೆಡ್ಸದಕ್ಕ ಮತ್ ಬ್ಯಾಡ ಇದ್ ಆಗ್ಲೆಲ್ಲಾ ರಿಪೇರಿ ಬರ್ತತಿ ಅಂತ ಹೇಳಿ ಮತ್ ನಮ್ಮ್ವರು ಒಂದ್ ಹೊಸ ರಟಿ ಕುಡ್ಸಿದ್ರ ಅದ ಲ್ಲೋ ತಂಗ ಇಟ್ಕೊಂಡೆ ನಾನನ್ ಅದಕ್ ಮೋಟರ್ ಹಾಕ್ಸ ಇೆ ಮೊಟ್ರ ಹಾಕ್ಸಿ ಅದನ್ನ ಚಲೋ ತಂಗ ಇಟ್ಕೊಂಡ ಅದ ಎಷ್ಟ್ ವರ್ಷ ಏನಿಲ್ಲ ಅಂದ್ರು ಒಂದ್ ಏಳ ಎಂಟು ವರ್ಷ ಅದ ರಾಟಿ ಮೇಲೆ ಹೊಲ್ದೇನಿ ಹ್ಮ್ ಆರಾ ಮ ಹೊಲ್ದೇನಿ ಆ ರಾಟಿ ಇತ್ತಿತ್ಲಾಗ ಅದು ಬಾಳ ಹೆವಿ ಬ್ಲೌಸ್ ಬರಾಕ ಕುಂತ್ಲ್ಲ ವರ್ಕ್ ಜಾಸ್ತಿ ಆಗತ್ತ ರಾಟಿ ಸ್ವಲ್ಪ ಹಗ್ಲೆಲ್ಲಾ ಹಗ್ಲೆಲ್ಲಾ ರಿಪೇರಿ ಬರಾಕ್ ಕುಂಂತದ ರಿಪೇರಿ ಬರುೋದು ಮತ್ತೆ ಸ್ವಲ್ಪ ನಾನು ಅಮೌಂಟ್ ಆ್ಯಡ್ ಮಾಡಿ ಹೊಸಾಮಿಷ ಅಂತ ತಗೊಂಡೇಿ ಹ್ಮ್ ಹೊಸ ಸಮಮಿಷನ್ ತೋಣ ಇನ್ನ
ಎಷ್ಟ ಕೊಟ್ಟಿ ಅಂತವಸ ಸಾಮಿಶನಿಗೆ
ಮಿಷನ್ ಅಂತ ಹೇಳಳ್ ಬರ್ತೈತಿ ಈಗಿಿಂದ ಮಾಡೋಲ್ ಇದು ಅದು ಇಪ್ಪತ್ತೈದು ಸಾವಿರ ರೂಪಾಯಿ ಇರ್ತ ಅದಕ್ಕ ಅಮೌಂಟ್ ಹೊಸ ಮಾಡಲ್ ಅದ ಹ್ಮ್ ಹೊಸ ಮಾಡಲ್ ಅದ ಜಾಕ್ ಮಿಷನ್ ಅಂತೇಳಿ ಈಗ ಗಾರ್ಮೆಂಟ್ಸ್ನಾಗೆಲ್ಲ ಒಲಿತಾರ್ ನೋಡು ಅಷ್ಟ ಅವ್ರ ಲ್ಲ ಯೂಸ್ ಮಾಡ್ತಾರಲ್ಲಾ ಅಂತ ಮಿಷಿನ್ ಅದೇ
ಹೌದ
ಬಾರಿ ಪಾಸ್ಟ್ ಹೋಗಕೈತಿ ಆಮೇಲೆ ನನ್ಗೂ ಸ್ವಲ್ಪ ಅದು ಹೊಸ ಮಿಷನ್ ತಗೊಂಡಿದ್ದ ನನ್ಗೂ ಸ್ವಲ್ಪ ಅನುಕೂಲ ಆಗೈತಿ ಅದ್ರಾಗ ಸ್ವಲ್ಪ ಇಪ ಜಾಸ್ತಿ ಜಾಸ್ತಿ ಹೊಲಕ್ ಅನ್ಕೂಲ ಆಾಕೈತಿ ಆಮೇಲೆ ದಾರದು ಎಲ್ಲಾ ಕಟ್ ಆಗಂಗಿಲ್ಲ
ಹ್ಮ್ ಹೌದ